ಹಲೋಣ ಏನಿಲ್ಲ ಅಣ್ಣ ಎಕ್ಸಾಮ್ ಇತಿವತ್ತು ಹಾ ಎಸಾಮ್ ಇತ್ತು
ಹಾ
ಮ ಸಮ್ಮಂದ ಸುಮ್ಮನೆ ಕೊಚ
ಯಾವ್ ತರ ಬಂದ್ರ ಎಕ್ಸಾಮ್ ಚೆನ್ನಾಗ್ ಬರ್ದ್ರ
ಹಾ ಚೆನ್ನಾಗ ಆಗೆ ತಳ್ಸ ಮಲ ಇಲ್ಲಿ ನಿಮ್ಮಂದು ಹಯ್ತಾ ಎಕ್ಸಾಮ
ನಲ್ೇತ ಬೆಳಗೆ ಆತ್ ನಲ್
ಬೆಳಗ್ ಆಯ್ತಾ ಹ ನಮಕಾರ
ಬೆಳಿಗ್ಗೆ ಎತ್ನಂಟು ಏನ ಸುಮ್ನೆ ಕುಂತದ ನೋಡುವ ತುಂಬಾ ಮೋಡ ಆಗಿದೆ. ನಿಮ್ ಕಡೆ ಮೋಡ ಆಗಿಲ್ವಾ
ಹಾಗಿದೆ ಕಡೆನಾ
ನೋಡ ನೋಡಿದ್ರೆ ಭಯಂಕರ ಮಳೆ ಆಗುವ ಸಾಧ್ಯತೆ ಇದೆ
ಹಾ ಆಗ್ಲಿ ಬಿಡೋಣ ಒಂದ್ ವಾರ ಆಯ್ತು ಮಳೆ ಹಾಗೆ
ಹೌದಪ್ಪಾ ನಮ್ಮ್ ಊರಲ್ಲಿ ಮಳೆನ ಇಲ್ಲ ಹದೈದು ದಿನ ಆಯ್ತು ಬೀಜ ಹಾಕ್ತೀವ ಅಲ್ಲ್ಲಿ ಮಳೆನೇ ಬರ್ತಲ್ಲ ಬರ್ಲಿ ಮಳೆ ಮಳೆ ಮಾತ್ರ ಉರ್ಗೋಗಕ್ ನಳೆ
ನಾಳೆನಾ
ಹಾ ಬೆಳಿಗ್ಗೆ ಹೋಗ್ಬೇಕಕ್ ಮಳೆ ಬಂತ ಅಂದ್ರೆ ಬೆಳಿಗ್ ಹೋಗ್ಬೇಕುಕ್
ಆಲ್ಲಯ
ಹ ಅದು ಬೀಜ ಹಾಕಿದ್ವಲ್ಲ ಒಂದೊಂದ್ಲ್ಲಿ ನಾಟಿಲ್ಲ ಅದು ಇವಾಗ ಎಲ್ಲಿಲ್ಲಿ ನಾಟಿಲ್ಲ ಅಲ್ಲಿ ಊರ್ಬೇಕು ಹೋಗಿ
ಹಾ ಹತ್ತಿ ಬೀಜನ
ಹಾ ಹತ್ತಿ ಬಿಜಾನೇ
ಹೌದಾ
ಹೌ
ಹಾ ಎಷ್ಟಿದೆ ಹೊಲ
ಹ ಇದೇ ಒಂದ್ ನಾಲ್ಕು ಎಕರೆ,
ಹಾ ನಮ್ಮದೇ ಸ್ವಂತದ
ಇಲ್ಲ ಗುರು ನಮ್ದು ಇರೋದ ಒಂದು ಎರಡು ಎಕರೆ ಆಯತ ಅದು ನಮ ಕ ಕರಿ ಬಿಟ್ಟಿದ್ದೀವಿ ಅಂದ್ರೆ ನಾಲ್ಕ ಎಕರೆ ಹಾಕಂದದ್ದು ಅದು
ಹೌದಾ
ಮಾವಾರದೆೇ ಅಂದ್ರೆ ದುಡ್ಡ ನ್ ಕೊಡಲ್ಲ ಏನೋ, ನಮ ಲಾಭ ಆಯ್ತ ಅಂದ್ರೆ ಅಷ್ಟ
ಹೌದಾ
ಇಲ್ಲಂತ ಇನು ಅಷ್ಟೆ
ನ್ ಗಾಳಿ ತುಂಬಾ ಇದೆ ಅಲ್ಲ ಅಲ್ಲಾ
ಸೌಂಡ್ ಜಾಸ್ತಿ ಬರ್ತದೆನಾ
ಹಾ ಸೌಂಡ್ ಬರ್ತಾ ಇದೆ ಜಾಸ್ತಿ,
ಹು ಜಾಸ್ತಿನ
ಹೌದು ಹೊರಗಡೆ ಇದಾರಾ ಹ್ಮ
ಮಾತಾಡ
ಹಾ
ರೂಮಲ್ಲಿ ಹೋಗ್ತ ಇದ್ದೀನಿ ಆಗ ಸೌಂಡ್ ಬರಲ್ಲ ರೂಮ
ಹಾ ಹೋಗಿ ಹೋಗಿ ನಾನು ರೋಮಲ್ಲಿ ಇರೋದ ಈವ ಹ್ಮ್ ರೂಮಲ್ಲಿ ಇದ್ದೀನಲ್ಲ ಅದಕ್ಕೆ ಸೌಂಡ್ ಬರಲ್ಲ.
ಮತ್ತಣ ಏನ ಊಟ ಆಯ್ತಾ ಮಧ್ಯಾಹ್ನ
ಟ
ಹಾಗೇಏನಯತ್ತು.
ಇವತ್ತ ನಾನು ನಮ ಫ್ರೆಂಡ್ ಆಚಲ್ಲಿ ಹೋಗಿದ್ದೆ ಹೇಳು. ಮಧ್ಯಾಹ್ನ ಚಿಕನ್ ನ್ ಫ್ರೆಂಡ್ ಅಷ್ಟಲ್ಲವಾ ಚಿಕನ್ ಇತ್ತಲ್ಲಿ.
ಹಾ
ಹಾ ಬುಧವಾರ
ಅಲ್ಲ ನೈಟ್ ನೈಟ್ ಕೊಡಲ್ವಾ?
ಎಲ್ಲ ನೈಟ್ ಇಲ್ಲ ಅಲ್ಲಿ ಮ ಜನ ಆಗ್ತಾರೆ.
ಹತ್ತಣಾನ ನ ಹ ನೈಟ್ ಆಗ್ತಾರ ಇಲ್ಲಿ
ನೈಟ್ ಇಲ್ಲ ಅವ್ರ ಹತ್ರ ಮಧ್ಯಾಹ್ನ ಆ ಅಲ್ಲಿಗೆ ಬ ಫೋನ್ ಹಚ್ಚಿದ್ದ ಅವ್ನು ಬಾರಂತ ಹ್ಮ ನಮ್ ಫ್ರೆಂಡ್ ಇದಾರೆ ಅಲ್ಲಿ ಇಬ್ಬ್ರರು ಮೂವರ
ಹೌದಾ
ಹೌದು ನಮ್ಮ್ ಆಟಲ್ಲಿ ಇವತ್ತ ಬುಧವಾರ ಅಲ್ವಾ ಅಂದ್ರೆ ಅಂಡಾ ಕಡಿ ಮಟ್ಟೆ ಸಾರ್ ಆಗ್ತಾರೆ ಇವತ್ತು ಮ ಮಟ ಬಾಳೆಣ್ಣು
ನಮ್ದು ಚಿಕನ್ ಇವತ್ತು ನೈಟ್ ಹ ನೈಟ್ ಚಿಕನ್
ಅಂದ್ರೆ ಅಲ್ಲಿ ಚಿಕನ್ ಹಾಕಿದ್ದಲ್ಲ ಚಿಕನ್ ಚಾರ್ ಹಾಕಿದ್ರ ಅಷ್ಟೆ
ಹೌದಾ ಸಾಂಬಾರ್ ಅಷ್ಟೇನಾ?
ಸಾಂಬಾರ ಅಷ್ಟ
ಇಲ್ಲಿ ಸಾಂಬಾರು ಮತ್ತೆ ಚಿಕನ್ ನೂರು ಗ್ರಾಮ್ ಚಿಕನ್ ಕೊಡ್ತಾರ ಸುಖ
ಹೌದಾ ಅಂದ್ರೆ ನೂರ್ ಗ್ರಾಮು ಅಂದ್ರೆ ಒಂದ್ ಮಂತ್ ಅಲ್ಲಿ ನಾಲ್ಕ್ ಸಾರಿ ಆಗ್ತಾರೆ ಚಿಕನ್ಗೆ
ಹಾ ನಾಲ್ಕ್ ಸಾರೆನೆ ಅಂದ್ರೆ ವಾರ ವಾರ
ಚೆನ್ನಾಗಿದ್ದಾನೆ ಇಲ್ಲಿ ನಂಬಲ್ಲಿ ಇಲ್ಲ. ತರೇನಿಲ್ಲ?
ಹಾ
ಒಂದ್ ವೀಕಲ್ಲಿ ಎರಡ್ ತತ್ತಿ ಅಂದ್ರೆ ಒಂದನೇ ತಾರೀಕು ಹದಿನೈದು ತಾರೀಕು ಚಿಕನ್ ಇರ್ತೆ. ಹ. ಆಮೇಲೆ ಬುಧವಾರ ಬುಧವಾರ ಇದು ಅಂಡ ಕಡಿ.
ಅಂಡ ಬುಧವಾರ ಬುಧವಾರ
ಹಾ ಬುಧವಾರ ಎರಡು ಮೊಟ್ಟೆ
ನಮ್ಮ ಹತ್ರ ಮಟ್ಟೆ ಮಂಗಳವಾರ ದಿನ ಕೊಡ್ತಾರ ಅಣ್ಣ ಹಿಂಗ ಚಪಾತಿಲಿ
ಹಾ ಅದು ಕೊಡ್ತಾರೆ ಅದು ಬಿಟ್ಟ ಗೆಶ ಡೈಲಿ ಒಂದಿನ ಬಿಟ್ಟ. ಂದಿನಾಳ ಮಟ್ಟೆ
ಹಾ ಹಾ
ಅಂದ್ರೆ ಮತ್ತೆ. ಸೋ ಮಾಡ್ದ ನಮ್ಮಲ್ಲಿ.
ಬುರ್ಜಿನಾ.
ಬುರ್ಜಿ ತತ್ತಿ ಎರಡು.
ಹೌದಾ ಯಾವಾಗ ಸೋಮವಾರ ನೈಟಾ.
ಹಾ ಸೋಮವಾರ ನೈಟು.
ಹಾ ಹಾ.
ನಿಮ್ಮತ್ರಾ. ನಿಮ್ಮು ಅಂದ್ರೆ ರವಿವಾರ. ಹಬಾ ಇದಾ. ದೋಸೆ ಕೊಡ್ತಾರೆ ನಿಮ್ಗೆ ರವಿವಾರ.
ಒಂದ್ ವಾರ ದೋಸೆ ಇರುತ್ತೆ ಒಂದ್ ವಾರ ಇಡ್ಲಿ.
ಇಲ್ಲನಮಲಿ ಕಂಟಿನ್ಯೂ ದೋಸೆ ಇರುತ್ತೆ ಅಂದ್ರೆ ಶನಿವಾರ ದಿನ ಇಡ್ಲಿ.
ಹ್ಮ.
ಶನಿವಾರ ಇಡ್ಲಿ ಇರುತ್ತೆ ಭಾನುವಾರ ದೋಶಾ.
ನಮ್ ಶನಿವಾರ ದಿನ ಉಪ್ಪಿಟ್ಟು.
ಶನಿವಾರ ದಿನ. ಪ್ಪಿಟ್ಟಿರ್ತ ನಿಮ್ಮ ಹತ್ರಾ ನಮ್ದು ಬುಧವಾರ ಇರುತ್ತೆ ಬುಧವಾರ ಉಪ್ಪಿಟ್ಟು ಹ.
ಇಲ್ಲ ಶನಿವಾರ ಅಷ್ಟೇ ಉಪ್ಪಿಟ್ಟು ಮತ್ತೆ ವಾರದಲ್ಲಿ ಎರಡು ಅದೇ ಐತಾರ ದಿನಾ ಇರುತ್ತಲ್ಲ ಸಂಡೆ.
ಹ್ಮ ಹಾ.
ಬರ ಚೇಂಜ್ ಆಗುತ್ತೆ ಊಟ.
ಅಂದ್ರೆ ಈವಾಗ ನಿಮ್ಮ ಹಾಸ್ಟೆಲ್ ಅಲ್ಲಿ ಎಷ್ಟು ಎಷ್ಟು ಜನ ಇರೋದು ಅಂಜಾಜು.
ಅಂದಾಜ್ ಅಂದ್ರೆ ಒಂದ್ ಅರವತ್ತ ಎಪ್ಪತ್ತ ಜನ ಇರ್ಬೋದು.
ಅಷ್ಟು ಜನಾನಾ.
ಮತ್ತೆ ಅದ ಎಕ್ಸಾಮ್ ಟೈಮ್ ಅಲ್ಲ ಇವಾಗ.
ಹಾ ಹಾ.
ಅದ್ಕ್ಕೆ ಜಾಸ್ತಿ ಜನ ಬರ್ತಾರೆ ಇವಾಗ ಮತ್ತೆ ಎಕ್ಸಾಮ್ಗತಂದ್ರೆ ಜನ ಇರೋದಿಲ್ಲ
ಹೌದಾ
ಹ್ಮ
ಹಾ ನಾ ನೋಡಿದ್ನಿ. ನಿಮ್ ಹಾಸ್ಟಲ್ ಒಂದ್ ಸತಿ ಮೊಬೈಲ್ ಅಲ್ಲಿ ಬಂದಿತ್ತು ವಿಡಿಯೋ.
ನಿಮ್ ಹಾಸ್ಟಲ್ ವಿಡಿಯೋ ನಿಮ್ಮ್ ಹಾಸ್ಟಲ್ ವಿ. ವಿಡಿಯೋ. ಮೊಬೈಲ್ದಾಗ ಬಂದಿತ್ತು ಒಂದಸಾತಿ ನೋಡಿ ನಾನು. ಹಲೋ. ವಯಸ್ ಕೆಸ ತ ಇದೆಯಾ
ಹಬ್ರ ಕೇಳ್ತಾಳ
ಹೌದಾ ಇಲ್ಲ ನಿಮ್ಮ ಅಸ್ಲ್ ವೀಡಿಯೋ
ಹಾ
ನಿಮ್ಮ್ ಆಸ್ಟೆಲ್ಡ ಫೋನಲ್ಲಿ ನೋಡಿದ್ದೆ ಒಂದ್ಸತಿ ನಾನು ಫೋನಲ್ಲಿ ಬಂದಿತ್ತು ನಿಮ್ಮ ಹಾಸ್ಟೆಲ್ಧೆ
ಏನ್ ಮಡಿಯ
ಯಾರೋ ಒಂಥರ ವೀಡಿಯೋ ಮಾಡಿ ಹಾಕಿದ್ರು ಈತರ ಆಟೆಲ್ ನಮ್ದ್ ಈ ತರ ಇದೆ ಅಂದಿಸಿ
ಹೌದಾ ನಾವೇ ನೋಡಿಲ್ವಲ್ಲ ಗುರು
ಇಲ್ಲ ನಿಮ್ದೇ ನಿಮ್ಮ್ ಊರು ಹೆಸ್ರು ಕೂಡ ಇದ್ದ ಅಲ್ಲಿ ಡಿಸ್ಟ್ರಿಕ್ ನಿಮ್ದ ತಾಲೂಕು
ನಾನೇ ನೋಡಿಲ್ಲ
ಹ ಇಲ್ಲ ಸಾರಿ ವಿಡಿಯೋ ಎಲ್ಲ ನ್ಯೂಸ್ ಪೇಪರ್ ಅಲ್ಲಿ ಯಾರೋ ನಿಮ್ ಅಂದ್ರ ನಿಮ್ ಎ ಎಮ್ ಎಲ್ ಎ ಭೇಟೆಗಿದಾರ ಅವಲ್ಲಿ
ಹಾ ಅವಾಗ ಅವಾಗವಾಗ
ಬಟ್ಗಿದ್ದು ಪೇಪರ್ಲ್ಲಿ ಬಂದಿತ್ತು ಈ ತರ
ಹೌದ ಅದು ರಿಜೆಕ್ಟ್ ಮಾಡಿದಿದ್ದಾರೆ ಮಲ್ಲಿ ಅವ್ರು
ಹಾ ದ ಟೈಮ್ ಎಲ್ಲ ಮಾಡಿದ್ದು
ಹ್ಮ್ ಅಂದ್ರೆ ಇವಾಗ ಒನ್ರ್ ಆಯ್ತ ಏನ ಸಣ್ಣಗಂತ ಕೂಡ
ನಾನ್ ಪಫಪರ್ಓದತ್ತಿದನಲ್ಲವಾಗ ನೋಡಿದ್ದೆ ನಾನುಫೆಬರ್ ಅಲ್ಲಿ
ಹ ಹೌದೌದು ಎಮ್ ಎಲ್ ಎ ಅವರು ಇ ಎಟ್ ಕೊಟ್ಟರು ನಮ್ಮ್ ಹೋಸ್ಟಿಲೀಗೆ
ಹ್ಮ್
ಹೇಗಿದೆ ಅಂತ ನೋಡ್ಕ ನೋಡ್ಕ ನ ಬನಿದ್ರು
ಹಾಸ್ಟೆಲ್ ಗೆ
ಇಲ್ಲಣಾ ನಂದು ಅದೇ ಕಶಿನ ಕಮ್ಮಿ ಇನ್ನು ಆಗ್ತಾಲ್ಲದು
ಹೌದಾ ಏನಂತ ಇ ಕಾಶಿನ ಕಂ
ಅದಣ ಈ ಒಳ ಮೆಸಲಾಯ್ತ ಆಗೈತಲ್ಲಾ
ಹ್ಮ ಹಾ
ಅದು ಹೊಸತಾಯ ಮಾಡ್ಸ್ಕಣ್ಣ ನಮ್ಮ್ ಮದ್ನ್ ಕಶ ಕಮ್ಮ ಮಾಡಲ್ಲ
ಅಂದ್ರೆ ಇವಾಗ ಒಳ ಮೆಸಲ ಯತ ಅಂದ್ರೆ ಟೋಟಲ್ ನೂರ ಒಂದ್ ಕ್ಯಾಶ ಇಲ್.
ಹಾ.
ನೂರ ಒಂದ ಕಷಲ್ಲಿ ನಿಮ್ದ್ ಯಾವ ಎಡಗೈನ ಬಲಗೈನಾ.
ನಮ್ದ ಎಡ ಗೈ ಅರ್ಬೋನು.
ಎಡಗಾಯಿ ಅಂದ್ರೆ ಟ್ವೆಂಟಿ ಫೈ ಟ್ಂಟಿಷ್ಟು ಫೈವ್ ಪಾಯಿಂಟ್ ಟ್ವೆಂಟಿ ಫೈವ್ ಇದೆ ಬಲ್ಲಂಗ
ಹಾ ಇರ್ಬೋದ ನಂಗ ಅಷ್ಟು ಗೊತ್ತಿಲ್ಲ ನಂಗು
ಷ್ಟಾರಬೇಕಪ್ಪ
ಹಾ ಅದೇ ಮಾಡ್ಸ್ತಾ ಇದೆ ನಾನು ಊರಿಗೆಗ್ ಹೋಗಿಲ್ಲ ಊರ ಇದ್ರೆ ಮಾಡ್ಸ್ತಿದ್ದೆ ಫೋನ್ ಮಾಡಿ ಹೇಳ್ತಾ ಇದ್ದೆ ನಮ್ಮೂಊಲ್ಲ ಮಾಡ್ತಾರ ಒಬ್ರು
ಹ್ಮ್
ಅದ್ಕ್ಕೆ ಇ ಮಾಡ್ತಾ ಇದ್ದೀನಿ ಅಂತ ಹೇಳತನು ಅವನು
ಅ ನೀವ ಹೋಗ್ ಒಂದಿನ ಟೈಮ್ ಇದ್ರೆ ಹೋಗಿ ಬೇಗ ಆಗುತ್ತೆ ಬೇರೆಯವ್ರಗಾದ್ರೆ ಮಾಡಲ್ ಜಲ್ದಿ ನಾವೇ ಕ್ಯಾಂಡಿಡೇಟ್ ಹೋದ್ರೆ ಜಲ್ದಿ ಆಗುತ್ತೆ ಕೆಲಸ.
ಹ್ಮ್ ನೋಡೋಣ ಹೋದ್ರೆ. ಹತ್ತೊಂಬತ್ತ ತಾರಿಕ್ ಹೋಗ್ತೇನೆ.
ಅಕೆ ಅವತ್ ಎಕ್ಸಾಮ್ ಇಲ್ಲ ಅವತ ನಿಮಗೆ.
ಇಲ್ಲ ಇವ ನೆಕ್ಸ್ಟ್ ಅಂದ್ರೆ ಟ್ವೆಂಟಿಫೋರ್ ಕೆ ಇರೋದ ಎಕ್ಸಾಮ್ ಇವಾಗ್ ನಮ್ದ್.
ನಮ್ದು ಸೇಮ್ ಟ್ವೆಂಟಿ ಫೋರ್ತ್ ಇದೆ ಲಾಸ್ಟು.
ಟ್ವೆಂಟಿ ಫೋರ್ತ್ ಲಾಸ್ಟು ಯಾಕಂದ್ರೆ ನಮ್ಮ ಸಿಸ್ಟರ್ ದ ಎಕ್ಸಾಮ್ ನಡದವಲ್ಲ ಇವಾಗ ಫೋರ್ತ್ ಸೇಮ್.
ಹಾ ಹೌದೌದು ಹೇಳಿ.
ಅವರ್ ನ ಮತ್ತೆ ಇಲ್ಲಿ ಬಸ್ಸಿಗೆ ಬರ್ತಾರ ಬೆಳಗ್ಗೆ.
ಹಾ ಹಾ.
ಅವರ್ನ ಕರ್ಕಂಬ ಬಬೇಕಲ್ಲ ದೂರ ಆಗುತ್ತ ಹಾಸ್ಟೆಲ್ ಇಂದ ಮೂರ ಕಿಲೋಮೀಟರ್ ಆಗುತ್ತೆ ಬಸ್ ಸ್ಟ್ಯಾಂಡ್ ಇಂದಾ.
ಹ್ಮ ಹ್ಮ.
ಮತ್ತೆ ಎಕ್ಸಾಮ್ ಅಂದ್ಮೇಲೆ ವಳ್ಳಿ ಬಿಟ್ಟಬರ್ಬೇಕಲ್ಲ ಅದ್ಕೆ ಇಲ್ಲೇ ಇರೋದ ನಾ ಆವಾಗ ಆವಾಗ.
ಹಾ ಹಾ ಹೌದಾ.
ಹಾ ಅದ್ಕೆ ಇದ್ದಂಗೆ ಇಲ್ಲಾಂದ್ರೆ ಹೋಗ್ತಿದ್ದೆ ನಾನು ಇಲ್ಲೇ ಕಂಪ್ಯೂಟರ್ ಮಾಡಿದ್ನಿ ಸ್ವಲ್ಪ.
ಎಲ್ಲಿ ಏನ್ ಕಂಪ್ಯೂಟರ್ ಮಾಡಿದ ಎಷ್ಟು ವರ್ಷ ಒನ್ ಇಯರ್ ಏ ಸಿಕ್ಸ ಮಂತಾ.
ಹಾ ಇವಾಗ ಒಂದು ಆರು. ಇನ್ನು ಇಲ್ಲ ಇವಾಗ ಒಂದ ಇಷ್ಟ್ ಮುಗದಿದೆ ಇನ್ನೊಂದ ಎರಡು ತಿಂಗಳು ಇದೆ ಕೋರ್ಸು.
ಹ್ಮ.
ಎರಡ್ ತಿಂಗಳ ಆದ್ಮೇಲ್ ಮುಗಿತ್ ಅದೂನು.
ಹೌದಾ ನಾನು ಮಾಡಬೇಕ್ ಅಪಾ ಕಂಪ್ಯೂಟರ್ ಇನ್ನೂ ಮಾಡಿಲ್ಲ.
ಮಾಡಣ್ಣ ಇವಾಗ ಅಂತ.
ಟೈಮ್ ಇದೆ ಇವಾಗ ಸ್ವಲ್ಪ ದುಡ್ಲಿಲ್ಲ ಅದಕ್ಕೆ ಮಾಡಿಲ್ಲಾ ಟೈಮ್ ಕೂಡ ಇಲ್ಲ ಇವಾಗ ಎಕ್ಸಾಮ್ ಸನ್ನಿ ಬಂತದೇ ಇಲ್ಲ.
ಹಂಗೆ ಆಯತಾನ ಇವಾಗೇ. ಂಬಡಿ ಹಾಸ್ಟೆಲ್ ಇರುವಾಗ್ಲೆ ಅಂದ್ರೆ ಮುಂದೆ ಏನಾಗಲ್ಲ.
ನೋಡಕ್ ಒಂದ ಆರ್ ಮಂತಿಂದ ಹಚ್ಬೇಕು ಸಿಕ್ಸ್ ಮಂತ್.
ಹ ಸರಿ ಬ್ರೋ ನಿಮ್ಗ ಮತ್ತೆ.
ಹಾ ಓಕೆ ಓಕೆ
ಹಾ ಸರಿ